ನ
ಹೇಗಿದ್ದೀಯಾ?
ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯಾ?
ನಾನು ಚೆನ್ನಾಗಿದ್ದೀನಿ.
ಏನ್ ಮಾಡ್ತಾ ಇದ್ದೀರಾ?
ಏ ಏನು ಇಲ್ಲ ಮಳೆ ಬೀಳ್ತಾ ಇದೆ.
ಹ್ಮ್,
ೆೇನ್ ಸುಮ್ಮನೆ ಎನ್ ಮಾಡುವುದು ರಾತ್ರಿ ಬೇರೆ ಆಗಿ ದೆಯಲ್ಲಾ.
ಹಾ
ಹ್ಮ್, ಸುಮ್ಮನೆ ಕುತ್ಕೊಂಡೊಂಡಿದ್ದೀನಿ. ನೀವು
ಹಾಗೆ ನಾನು ಸುಮ್ಮ್ನೆ ಕುತ್ಕೊಂಡಿದ್ದೀನಿ ಆಚೆ.
ಹಾಗೆ
ಹ್ಮ್,
ಮಳೆ ಬೀಳ್ತಾಇರದ್ ನೋಡ್ತಾ ಇದ್ದೀರಾ
ಇಲ್ಲೇನು ಮಳೆ ಬೀಳ್ತಾ ಇಲ್ಲ ನಿಮ್ ಮನೆ ಹತ್ರ ಮಳೆ ಬೀಳ್ತಾ ಇದೆನಾ?
ಹೌದು,
ಹ್ಮ್,
ಹ್ಮ
ಹಾಗೆ
ಹ್ಮ್,
ಹ್ಮ್,
ಮತ್ತ ಹೇಳಿ ನೀರು ಯಾಕೆ ಮುಖ್ಯ ನಮಗೆ?
ಹ್ಮ್, ನೀರು ತುಂಬಾ ಮುಖ್ಯ ನಮ್ಗೆ ದೇಹಕ್ಕೆ ದೇಹ ಹ್ಮ್, ಇವಾಗ ಒಣಗಿ ಒಣಗ ಹೋಗ್ಬಾರ್ದು ನಾವು. ಸುರಕ್ಷಿತವಾಗಿ ನೋಡ್ಕೊಬೇಕು ಯಾವಾಗ್ಲೂ ಹೈಡ್ರೇಟೆಡ್ ಆಗಿರ್ಬೇಕು ಅಂತ ನೀರು ಮುಖ್ಯ.
ಹಂಗಂತ ಹೇಳ್ತೀರಾ ನೀವ್ ನೀರೇ ಕುಡಿಯೋದಿಲ್ಲ.
ಕುಡಿತೀನಿ ನಾನು.
ಹೌದಾ,
ಹ್ಮ್,
ಮತ್ತೆ ಬಾಯಲ್ಲಿ ಗುಳ್ಳೆ ಎದ್ದಿದೆ ಅಂತ ಹೇಳ್ತೀರಾ ನೀರ್ ನೀರು ನೀವು ಚೆನ್ನಾಗಿ ಕುಡದ್ರೆ ಬಾಯಲ್ಲಿ ಗುಳ್ಳೆ ಯಾಕೆ ಎದ್ದೆಳುತ್ತೆ ಹೇಳಿ ನೀವೆ.?
ಅದು ಗೊತ್ತಿಲ್ಲ ನಂಗೆ.
ಏನು ಕೇಳಸಲಿಲ್ಲಾ.?
ಅದು ಗೊತ್ತಿಲ್ಲ ಅದ ಹೆಂಗಾಯ್ತು ಅಂತ.
ಹಾಗೆ.
ಹ್ಮ್,
ಹ್ಮ್ ಒಳ್ಳೆ ವಿಷ್ಯ.
ಹಾ.
ಹ್ಮ.
ಊಟ ಮಾಡಕ್ಕೂ ಆಗಲ್ಲ ಗೊತ್ತಾ.
ಹೌದಾ.
ಹ್ಮ್.
ಹ್ಮ್ ಹಾಗೆ.
ಇವತ್ತು ಚಪಾತಿ ತಿಂತಾ ಇದ್ದೆ ಅದು ಒಂದು ಇಂಗ್ ಬಡಿತು. ಅಪ್ಪ ಜೀವ ಹೋಗತರ ಆಯ್ತ್ ನಂಗೆ.
ಹಾಗೆ ನಿಮ್ಮ ಹೊಸ. ದಲ್ಲಿ ಚಪಾತಿ ಎಲ್ಲ ಹಪ್ಳಾ ತರ ಮಾಡ್ತಾರಲ್ವ.
ಹೌದು.
ಹ್ಮ್. ಹಾಗೆ.
ನಿಮ್ಗೂ ತಿನ್ಬೇಕನ್ಸಿದ್ರೆ. ಹ್ಮ್ ಹ್ಮ್ ಹ. ಒಂದು ಚೂರು.
ಒಂದು ಏನೊ ಹೇಳಕ್ ಬಂದೆ ಮರ್ತೆ ಹೋಗಿದೆ.
ಅಯ್ಯೋ.
ಹೌದು.
ನಮ್ ವಾಷ್.
ಹಾ ಒಂದು ಚೂರು ಕಾರ ತಿಂದ್ರೆ ನಿಮ್ಗೆ ಊರಿ ಅತ್ಕೊಳುತ್ತ.
ಹೌದು ನಾನ್ ಅದಿಕ್ಕೆ ಮಧ್ಯಾಹ್ನ ಮಜ್ಗೆ ಅನ್ನ ತಿಂದೆ.
ಹೌದಾ.
ಹ್ಮ್.
ಹ್ಮ್ ಏನಾ ನೀವ್ ಊಟ ಬೇರೆ. ಕಮ್ಮಿ ಮಾಡ್ತಾ ಇದ್ದೀರಾ ಅಂತ ಅನುಸ್ತೈತೆ.
ಇಲ್ಲ. ತಿಂತಾ ಇದ್ದೀನಿ ಚೆನ್ನಾಗಿನೇ ಇವಾಗ್ ಗುಳ್ಳೆ ಆದಾಗಿಂದ. ನಾನು ತಿನ್ನೋದ ಆಕಡೆ ಸೈಡ್ ಮಾತ್ರ ಆಕಡೆ ಹಲ್ಲತ್ರ.
ಹ್ಮ್.
ಅದ ಅಲ್ಲೇ ಗುಳ್ಳೆ ಆಗೈತೆ ಒಂಚ್ಚುರು ಹಿಂಗ್ ನೀರ್ ಕುಡಿಡುದ್ರುನು ಉರಿಯುತ್ತೆ ಗೊತ್ತಾ.
ಹೌದಾ.
ಹ್ಮ್.
ಹಾಗಿದ್ದಾರೆ ಕಷ್ಟ ಇದೆ ಬಿಡು.
ಹ್ಮ್.
ಹಾಗಿದ್ದರೆ ನಿಮ್ಮ ಬಾಯಲ್ಲಿ ಗುಳ್ಳೆ ತಕ್ಕತ್ತು ದೊಡ್ಡದಾಗ್ನ್ಯ. ಇದೆ ಅಂತ ಅನಸ್ತೈತೆ.
ಹೌದು.
ಒಂದ್ ಮೂರ್ ಒಂದ್ ಮೂರ್ ನಾಲ್ಕ್ ದಿನ ಬಿಡಿ ಹೋಗ್ಬುಡತ್ತೆ.
ಹ್ಮ್.
ನೀರ್ ಕುಡಿರಿ ಚೆನ್ನಾಗಿ ಒಂದ್ ಎರಡ್ ಮೂರ್ ದಿನ ಹೋಗ್ಬಿಡುತ್ತೆ.
ಹ್ಮ್ ಸರಿ.
ಹ್ಮ್.
ಹ್ಮ್.
ಮತ್ತೆ.
ಮತ್ತೆ‌.
ಮತ್ತೆ ನಿಮ್ಮ ವಸತಿ ನಿಲಯದಲ್ಲಿ ಇವಾಗ ನೀರಿನ ಸಮಸ್ಯೆ. ಇನ್ನ ಇದಯಾ ಇಲ್ಲ.
ಇಲ್ಲ ಇವಾಗ ಕಮ್ಮಿ ಕಮ್ಮಿ ಆಗಿದೆ ಒಂದು ಎಂಬತ್ತು. ಪರ್ಸೆಂಟ್ ಕಮ್ಮಿ ಆಗಿದೆ ಆವಾಗ ಆವಾಗ ರೋಗ ಬರುತ್ತೆ ಮತ್ತೆ ಅವ್ರಿಗೆ.
ಹಾಗೆ.
ಹ್ಮ್.
ಹ್ಮ್ ನಿಮಗೆಲ್ಲಾ ನೀರಿನ.
ಹ್ಮ್.
ಬೆಲೆ ಗೊತ್ತಲ್ಲಾ ಚೆನ್ನಾಗಿ.
ಹೌದು ಒಂದೊಂದು ಹನಿ ಬೆಲೆನೂ ಗೊತ್ತು.
ಹಾಗೆ.
ಯಾಕಂದ್ರೆ ಒಂದೊಂದ್ಸರಿ ಈ ನೆಲ್ಲಿಯಲ್ಲಿ ನೀರ್ ಬರ್ತಾ ಇರಲ್ಲ ತಟ್ಟೆ ತೊಳಿಬೇಕಾಗಿರುತ್ತೆ. ತ್ತ
ಹ್ಮ್.
ತಿಂದಿದ ತಟ್ಟೆ ಹಂಗೆ ಇಡಕ್ಕ ಆಗಲ್ಲ.
ಹ್ಮ್.
ಅವವಾಗ ಒಂದ್ ನಲ್ಲಿ ಅಲ್ಲಿ. ಒಂದೆರಡು ಅನಿ ಅನಿ ಬೀಳ್ತಾ ಇರುತ್ತೆ ಅದೆಲ್ಲ ಕೂಡಿಕೊಂಡು ತೊಳಿಯೋದು.
ಹಾಗೆ.
ಲೆಕ್ಕ ಹಾಕಿ ಯಾವ್ ಯಾವ್ ತರ ಇರ್ಬೋದಂತ.
ಹ್ಮ್ ಹ್ಮ್ ನಿಮ್ಮ ವಸತಿ ನಿಲಯದಲ್ಲಿ ತುಂಬಾ ಕಷ್ಟ ಇದೆ.
ಹ್ಮ್.
ಈ ಹುಡುಗರ ವಸತಿ ನಿಲಯದಲ್ಲಿ.
ಹ್ಮ್.
ನೀರ್ ಯಾವಾಗೂ ಬಿಡ್ತಾರ್ ಕಣ್ರೀ.
ಹಂಗೆ.
ಹ್ಮ್ ಹೌದು ಯ ನಿ. ನಿಜ ಹೇಳ್ಬೇಕುಂದ್ರೆ ಹುಡುಗಿಯರಿಗೆ ನೀರಿನ ಅಗತ್ಯ ಜಾಸ್ತಿ ಇದೆ.
ಹೌದು.
ಹ್ಮ್ ಅವರಿಗೆ ಸ್ವಲ್ಪ ಏನೇನು.
ಹ್ಮ್.
ಅವ್ರದ್ದೇ ಆದಂತ ಏನೇನೋ ಕಷ್ಟಗಳ ಇರುತ್ತವೆ.
ಹಾ.
ಅವ್ರಗ್ ನೀರಿನ ಅಗತ್ಯ ಜಾಸ್ತಿ.
ಹೌದು.
ನಮ್ಮ ಹುಡುಗರು ಬಿಡು ಎರಡ್ ದಿನಕ್ಕ ಒಂದ್ಸಲ ಸ್ನಾನ ಮಾಡುತ್ತಾರೆ.
ಹ್ಮ್.
ಹುಡುಗೀರು ಹಾಗಲ್ಲ ದಿನ ಸ್ನಾನ ಮಾಡೋರು. ಆದರ ಇವರು ನೀರ್ ಬಿಡೋುದಿಲ್ಲ ಅದೇನೋ ನ. ನ ನಿಮ್ಗ ಒಂಂತರ ಒಂದ್ಸಲ ಒಂದ್ ಮಾತ ಹೇಳಿದ್ನಲ್ಲ.
ಏನಂತ.
ಮನೆಯಲ್ಲಿ ನಮ್ಮಮ್ಮ ಹೇಗೆ ಅಂದ್ರೆ
ಹ್ಮ್,
ನಾನು ಎಲ್ಲಾ ತರಕಾರಿ ತಿಂತೀನಿ. ಎಲ್ಲಾ ಹಣ್ಣುಗಳನ್ನು ತಿಂತೀನಿ. ನಂತರ ನಮ್ಮ್ ಮನೇಲಿ ಏನ್ ಮಾಡಿದ್ರುನು ನಾನು ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಲ್ಲ ತಿಂತೀನಿ.
ಹ್ಮ್,
ತಿನ್ನುವವನಿಗಿಂತ ತಿಂದೇ ಇರುವವನಿಗೆ ತಿನ್ನು ತಿನ್ನು ಅಂತ ಹೇಳ್ಬಿಟ್ಟುದು ದೂಕೋದು
ಹ್ಮ್
ತಿನ್ನುವವನಿಗೆ
ಹ್ಮ್
ನೀನ್ ತಿನ್ಬೇಡ ತಿಂದೇ ಇರೋನ್ ಅವನುಗ್ ಅವ್ನುಗ ಕೊಡು ಅಂತ ಹೇಳ್ತಾರೆ.
ಹಾ
ಅರ್ಥ ಆಯ್ತಾ ನಿಮಗೆ ನೀರಿನಗತ್ ಅಗತ್ಯ ಜಾಸ್ತಿ ಇರುವವರಿಗೆ ನೀರು ಸಿಗುವುದಿಲ್ಲ. ನೀರಿನ ಅಗತ್ಯವೇ ಇಲ್ಲ ಅನ್ನೋವರಿಗೆ ನೀರಿನ ಅಗತ್ಯ ನೀರಿಗೆ ಅವರಿಗೆ ನೀರಿನ ಪರಾವೆಯೇ ಇಲ್ಲಾ. ಹ್ಮ್, ನೀರಿನ ಪರವೇ ಇಲ್ಲ ಅವರಿಗೆ.
ಹಂಗೆ
ಹ್ಮ್, ಅಯ್ಯೋ! ನಮ್ ದೇಶನೂ ಹಾಗೆ ಬಿಡಿ.
ಹ್ಮ್
ಹ್ಮ್
ಹ್ಮ್, ಇವತ್ತು ಮಧ್ಯಾಹ್ನ ಎಲ್ಲಾ ಓದ್ ಕೊಂಡಿ ನೆಮ್ಮದಿಯಿಂದ ಮಲ್ಕೋಳೋಣ ಅಂತ ಮಲ್ಕೊಂಡೆ ಎರಡ್ ನಿಮಿಷ
ಹ್ಮ್, ನಂತರ
ನಿದ್ದೆ ಹಿಂಗ್ ಹೋಗಿದ್ದೆ ಆವಾಗ ತಾನೆ ಆವಾಗೆ ಬಂದ್ರಪ್ಪ ವಾರ್ಡನ್ಗಳು.
ಹ್ಮ್, ಬಂದು
ಬಂದು ಎಲ್ರುನು ಎದೋಳ್ಸಿ
ಹ್ಮ
ಏನಿದು ರೂಮು ಚೆನ್ನಾಗ್ ನೀಟಾಗಿ ಇಟ್ಕೊಳಕ್ ಆಗಲ್ವಾ ಅಂತ ಬೈದಿ
ಹ್ಮ್
ಮತ್ತೆ ನನ್ ಸ್ವಲ್ಪ ಬೈದ್ರು.
ಹ್ಮ್‌
ಹ್ಮ್
ಸ್ವಲ್ಪನ ಸ್ವಲ್ಪ ಜಾಸ್ತಿನ
ಸ್ವಲ್ಪ ಜಾಸ್ತಿನೇ ನಾನು ಹೋಗ್ಲಿ ಎಂತ ಏನು ಮಾತಾಡ್ಲೀಲ್ಲ. ಎಲ್ರು ಮುಂದೆ ಬಯ್ಯೋ ತರ ಅಂದ್ರೆ ಹಂಗಲ್ಲಾ ಹೇಳುದ್ರು ಹ, ಎಲ್ರು ಮುಂದೆ.
ಹ್ಮ್
ಹ್ಮ್
ಹಾಗೆ
ಹ್ಮ್
ಹ್ಮ್
ಏನೋ ಬಿಡಿ ಅಂತ ಸುಮ್ನಾದೆ.
ಹಾಗ
ಇನ್ನೊಂದಸ್ ನೋಡೋಣ ಕೆಳಗಡೆ ಕೆಳಗಡೆ ಕೊಠಡಿಗ್ ಹೋಗ್ಬೇಕಂತ ನನ್ ಮನ್ಸು ಆದ್ರೆ ಅಲ್ಲಿ ಈ ನೆಟ್ವರ್ಕ್ ಬರುತ್ತೋ ಇಲ್ವೋ ಅನ್ನೋದೇ ಕಷ್ಟ ಆಗೈತೆ.
ಹೌದು
ಹ್ಮ್
ಅರ್ಥ ಆಯ್ತು ನಿಮ್ಮ ಸಮಸ್ಯೆ ಏನು ಅಂತ ನನಗೆ
ಹ್ಮ್
ಹ್ಮ್ ನಿಮ್ಮ ವಸತಿ ನಿಲಯ
ಹ್ಮ್
ಯಾರು ಕೇಳುವುದಿಲ್ಲವೇನೋ ಅದಕ್ಕೆ
ಹೌದು ಅದಿಕ್ಕೆ ನನ್ಗೆ ಇವತ್ ಅನ್ಸತು ನಾವ್ ಮಾಡ್ ನಾವು ಮಾತಾಡಲ್ವಲ್ಲ ಅದಕ್ಕೆ ಅವರು ಜಾಸ್ತಿ ಮಾತಾಡ್ತವ್ರೆ ಅಂತ
ಹ್ಮ್... ನೀವೆಲ್ಲಾ ಸೇರ್ಕ ನಮ್ಮ ಹುಡುಗರು ಹಾಗಲ್ಲ.
ಹ್ಮ್
ಯಾರು ಬಂದು ಏನು ಮಾತಾಡುವುದಿಲ್ಲ.
ಹ್ಮ್ ನನ್ ಅಲ್ಗು ಹೇಳದೇ ನೀ ನೀವ ಕೊಟ್ಟಿರೋದ್ರಲ್ಲಿ ಜಾಗನೇ ಇಲ್ಲ ನಾನ್ ಎಲ್ ಹಿಡ್ಕೊಂಡ್ಲಿ ಎಲ್ರು ಅವರೇ ಹಿಡ್ಕೊಂಡವ್ರೆ ನನ್ಗಲ್ಲಿ ಜಾಗ ಇಲ್ಲ ಅಂತಾನೇ ನಾನ್ ಇನ್ನೊಂದು ತಗೊಂಡ್ ಬಂದಿರೋದು ಅಂತ
ಹ್ಮ್
ಹಂಗೆಲ್ಲ ತಗೊಂಡ್ ಬರಂಗಿಲ್ಲ ನಾವು ಕೊಟ್ಟಿರೋದ್ರಲ್ಲೇ ಹಿಡ್ಕೊಬೇಕು ಅಂತೆ
ಹ್ಮ್
ಹ್ಮ್
ಆ ಹಾಗೆ
ನಮ್ ರೂಮ್ ಅಲ್ಲಿ ಹೇಳ್ತಾ ಇದ್ರು. ನಾವೇನು ಅವ್ರ ಅವ್ರ ದುಡ್ಡಿಂದ ಕೊಡ್ಸಿರೋದ್ರಲ್ಲಿ ಇಟ್ಕೊಂಡಿದಯ ನೀನೇನಾದ್ರು. ಬಿಡು ತಲೆ ಕೆಟ್ಸ್ಕೊಬೇಡ ಅಂತ
ಹ್ಮ್
ಹ್ಮ್್ಮ
ಹ್ಞೂ ಹಾಗೇ?
ಹ್ಮ್
ಹ್ಮ್ ಬಿಡಿ ಹಾ ಎಲ್ಲ ತಲೆ ಕೆರ್ಸ್ಕೊಬೇಡಿ.
ಹಾ
ಹ್ಮ್ ಹ್ಮ್ ಮತ್ತೆ? ಹೇಗಿದೆ ನಿಮ್ಮ ಹ್ಮ್ ಹ್ಮ್ ಕೆಳಗಡೆ ಹೇಳಿ ನೀವ್ ಹೇಳಿ
ಕೆಳಗಡೆ ಕೊಠಡಿಯಲ್ಲಿ ತುಂಬಾ ಸೌಲಭ್ಯಗಳಿವೆ. ಎಲ್ಲ ನಾನು ಬಟ್ಟೆಗಳು ಹಿಡ್ಕೊಳಕಿಂದ ಹಿಡ್ದು ಎಲ್ಲಾನು ಆದ್ರೆ ಅಲ್ಲಿ ನೆಟ್ವರ್ಕ್ ಸಮಸ್ಯೆ.
ಹಾಗೆ ನಾನ್ ಅದೇ ಹೇಳ್ತಾ ಇಲ್ವಾ ಎಲ್ಲಾ ಕಡೆ ನಿಮ್ಗೆಲ್ಲ ಸಿಗುವುದಿಲ್ಲ.
ಆ...
ಹ್ಮ್ ನಾನ ಅದೇ ಹೇಳ್ತಾರೆ. ಎಲ್ಲಾ ಕಡೆ ನಿಮ್ಗೆಲ್ಲಾ ಸಿಗೋದಿಲ್ಲ
ಹ್ಮ್
ಯೋಚನೆ ಮಾಡಿ ಅಲ್ಲೇ ಹೋಗ್ತೀರಾ? ಇಲ್ಲ ಇವಾಗ ಇರೋದೇ ನನಗ್ ಚೆನ್ನಾಗಿದೆ ಅಂದ್ರೆ ಇವಾಗ ಇರೋದೆೇ ಇರೋದ್ರಲ್ಲೇ ಇರೀ
ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನನ್ಗೆ ಇನ್ನೊಂದ ಏನಂದ್ರೆ ಕೆಳಗಡೆ ವಾಶ್ರೂಮ್ಸು ಚೆನ್ನಾಗಿಲ್ಲ ಮೇಲೆಗಡೆ ಆದ್ರೇ ಚೆನ್ನಾಗಿವೆ. ಅದೊಂದು ಸಮಸ್ಯೆ.
ಹ್ಮ್
ಹ್ಮ್
ಮತ್ತೆ ನೋಡಿ ನಿಮ್ಗೆ ಯಾವ್ದೂ
ನಾಳೆ ಅಲ್ಲಿ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಕೆಲ್ಸ ಮಾಡ್ತೀನಿ ಎಲ್ಲಾ ಸರಿಯಾಗಿ ವರ್ಕ್ ಆಯ್ತು ಅಂದ್ರೆ
ಹ್ಮ್
ಯೋಚನೆ ಮಾಡೋಣ.
ಅದು
ಹ್ಮ್
ಹ್ಮ್ ಬೇರೆ ಕಡೆ ಎಲ್ಲಾದ್ರೂ ಯೋಚನೆ ಮಾಡಿ ಅಲ್ಲೇ ಅದೊಂದೇನ ಜಾಗ.
ಹ್ಮ್, ಬೇರೆ ಕಡೆ ಎಲ್ಲಾಇವಾಗ ಎಲ್ರು ಖಾಲಿ ಆಗವ್ರೆ ಎಲ್ ಬೇಕಾದ್ರು ನಿಮ್ ಕೊಠಡಿ ಸಿಗುತ್ತೆ ಅದೆಲ್ಲಾ
ಹ್ಮ್
ಇವಗ ಕೆಳಗಡೆ ಎಲ್ಲೋದ್ರು ಅದೇ ಸಮಸ್ಯೆ ಆ ಫ್ಲೋರ್ ಅಲ್ಲಿ.
ಹಾಗೆ ಅರ್ಥ ಆಯ್ತು.
ಹ್ಮ್, ಹ್ಮ್ ಮೇಲೆಗಡೆ ಮಾತ್ರ ಬರುತ್ತೆ ನಮ್ಗೆ.
ಹಾಗೆ ನೀವು ಮೊದಲು ಕೆಳಗಡೆನೇ ಇದ್ರಲ್ಲಾ.
ಹಾ ಆವಾಗೂ ನನ್ಗೆ ಅರ್ಧ ಮರ್ಧನೇ ಸಿಗ್ತಾ ಇತ್ತಲ್ವಾ.
ಹೌದು ಹೌದು ಹೌದು ಇವಾಗ ಚೆನ್ನಾಗಿ ಸಿಗ್ತಾ ಇದೆ. ಹ
ಹ್ಮ್, ಸರಿ ಸಮಯ ಆಯ್ತು.
ಹ್ಮ್, ಸರಿ ಮತ್ತೆ ನಿಮ್ಮೊಂದಿಗೆ ಮಾತನಾಡಿ ನನಗೆ ತುಂಬಾ ಸಂತೋಷವಾಯ್ತು ಧನ್ಯವಾದಗಳು.
ನಿಮಗೂ ಧನ್ಯವಾದಗಳು.
ಮುಂದಿನ ಕರೆಯಲ್ಲಿ ಸಿಗೋಣ.
ಹ್ಮ್, ಸರಿ ಮತ್ತೆ ಸಿಗೋಣ.